ಹಲೋ ಆರಾಮ್ ರೀ
ಹಲೋ
ಅರಾಮ್ ರೀ ನೀವ್
ಹು ರೀ ಆರಾಮ್ ರೀ
ಹ್ಮ
ಯಾವ್ ಊರ್ ರೀ ನಿಮ್ದು
ಹಲೋ
ಹಲೋ ಹಲೋ ಹ ಇವಾಗ್ ಕೇಳತಾದ್ರೀ ಸಲ್ಪ ಜೋರ್ ಮಾತಾಡ್ರಿ.
ಹ್ಮ್
ಯಾವ ಊರ್ ರೀ
ಹಾ ರೀ
ಹ್ಮ
ನಮ್ಮದ್ ರೀ ಶಾಪುರ್
ಹ್ಮ
ಹ್ಮ್
ಏನ್ ಮಾಡ್ತೀರಿ ಊಟ ಆಗೈತೆ ಏನ್ ರೀ
ಹಾ ರೀ ಆಯ್ತು ಇವಾಗ್ ಜಸ್ಟ್
ಏನ್ ಮಾಡ್ಕೊಂತೀರೀ
ನಾವು ನೀಟ್ ಎಕ್ಸಾಮ್ ಬರ್ದೀವ್ ರೀ ಈ ಸಲ
ಹೌ
ಹ್ಮ ನೀವ್ ರೀ
ಬಿಕಮ್ ಮುಗಸ್ತೀನಿ ರೀ ಸೆಕೆಂಡ್ ಇಯರ್ ಎಂಡ್
ಹೌದ್ರಿ
ಹ್ಮ್
ಬರ್ದರಿ ನೀಟ್
ಹಾ ರೀ ಚಂದ್ ಬರ್ದೇನ್ ರೀ ಈ ಸಲ
ಹೆಂಗ ರೀ
ಚಲೋ ಹಾಗೆದ್ ರೀ
ನಿಮ್ದ್ ಹೆಂಗ್ ನಡ್ದೈದ್ ಸ್ಟಡಿ
ಹಾ ರೀ
ರಾಂಗ್ ಅಡ್ಡದಾಗ ನೋಡ್ರಿ
ಹ್ಮ್
ಬರೀ ಟ್ಯಾಲೆಂಟ್ಸ ಏನ್ ಇಲ್ಲೇ ಏನ್ರಿ
ಆ ರೀ
ಬೇರೆ ಟ್ಯಾಲೆಂಟ್ಸ್ ಏನಿಲ್ಲ ರೀ
ಬೇರೆ ಟ್ಯಾಲೆಂಟ್ ಏನ್ ಇಲ್ಲರೀ ನಿಮ್ದಾವೇನ್ರರಿ
ಹ ಅವ್ರೀ
ಏನೇನ್ ಅವ್ರಿ
ಏನ್ಸರಿ ಹೆಂಗ ಹೆಂಗಿರಿ ಎಂಗ್
ಹ್ಮ
ಹೋಗರು
ಹೇಳ್ರಿ ಏನಂತಟ
ಕಣ ವನ
ಹಲೋ ಹೇಳ್ರಿ ಏನೇನ್ ಟ್ಯಾಲೆಂಟ್ ಅಂದಿರಿ.
ಡಾನ್ಸ್ ಮಾಡ್ತನ್ರಿ, ಹಾಡಆಡ್ತೀನಿ.
ಹ್ಮ ನಿಮ್ ಕಡೆ ಏನು ಮಳಿ ಅದೇನ್ರರಿ ನಿಮ್ ಕಡೆ ಮಳಿ ಬರಾಕತದಲ್ರರಿ.
ಹಾ, ಬರ್ತಾವ್ರೀ ಹಂಗೆ ಬರ್ತಾವ್ರ ಹಗೆ ಬರ್ತ
ಹ್ಮ್, ಮಳಿನೇ ಇಲ್ರಿ ಹೊಟ್ಟಾ
ಮನೆನೆನಗೂ ವಿದತ್ ಪ್ರಕಾಶ ಸಿಕ್ಕಿದ್ದಲ್ಲಿ
ಹಾ, ರಿ
ಸಕ ಸುದ್ದತ್ತು
ಕೇಳ್ಸಲಾಗದ ನೋಡ್ರಿ,
ಜಯ್ ಪ್ರಕಾಶ್ ಅವ್ರ ಗೊತ್ತರಿ ನಿಮ್ಗಾ
ಇಲ್ಲರಿ ಯಾಕ್ಕ
ತುಂದರ್ ಗೊತ್ತಿಲ್ಲ ರೀ
ಸಿಂಗರ್ಾರಲ್ರಿ
ಹ್ಮ ರೀ
ಹ್ಮ್, ಹೇಳ್ರಿ ಮುಂದ್ -ಮುಂದ್ಹೇಳ್ರಿ ಯಾವಾಗ್ರಿ.
ಮನ್ನೆ ಸಿಕ್ಕಿದ್ದೀ ಎಲ್ಲಿ ಹೋಗಿದ್ದು ನಾನ ಮೈಸೂರಿಗೆ ಹೋಗಿದ್ದೆ. - ಅಲ್ಲೊಂದ ಏನು ಪ್ರೋಗ್ರಾಮ್ ನಡೈತ್ರಿ ಪ್ರೋಗ್ರಾಮ್ ಒಳಗ ಸಿಕ್ಕಿದ್ದೆರೆ.
ಹೌದ್ರಿ, ಏನ್ ಮಿಟಿದ್ರಿ.
ಮಿಟಾಗಿ ಮಾತಾಡ್ದೇರಿ.
ಹ್ಮ್,
ನಿಂಬಲ್ಲಿ ಪ್ರತಿಭೆ ಆದಂತ ಕೇಳ್ಪಟ್ಟೀವಿ, ನೀವ್ ಯಾಕ ಆಡ್ಬಾರ್ದು ಸ್ಟೇಜ್ ಮೇಲೆ ಬಂದು ಅಂತ ಅಂತರ್ರಿ.
ಹಾಡ್ಬೇಕಿಲ್ರಿ ಮತ್
ಹ ಇಷ್ಟ ಇಲ್ಲ ದೊಡ್ದಾಗ ಫೇಮಸ್ ಯಾಕೆ ಇಷ್ಟ ಇಲ್ಲ ನಿಗೆ
ಹ್ಮ್ ಹ್ಮ್
ಸಿಂಪಲ್ ಆಗಿ ಇರಕಿಷ್ಟರಿಸೀಮೆಟ್ ಹಾಕಲ್ಲತ ಇದು
ಹ್ಮ್ ಹ್ಮ್
ಮನುಷ್ಯ ಸಿಕ್ಕಿದ್ರ
ಅದ
ಅನುಷ್ಟ
ಉತ್ತ ರ
ಮನು ಶ್ರಿ ಅವ್ರ ಸಿಕ್ಕಿದ್ರರಿ.
ಹಾ, ರೀ ಅವ್ರೇಏನಂದ್ರಿ.
ಅವ್ರ ಏನ್ಂತಾರೆ ಕಿರ್ಚದೋಂದ ಬಿಟ್ರೆ ಏನು ಹೇಳಲ್ರಿ.
ಹ್ಮ ಹಾ ಕರೆಅವರು ಅಷ್ಟೆ ಮಾಡ್ತಾರ. ಅದ್ ಇಷ್ಟ ಇದ, ಇಷ್ಟ- ಇಷ್ಟು ಸ್ವಲ್ಪ ಇದ ಪೋರ್ತಿ ಹೇಳ್ತಾರಿ.
ಹ್ಮ ರೀ
ಹ್ಮ್
ನಿಮಗೆಯಾರಸಿಕ್ಕಿಲೇನ್ರಿ.
ಹಾ ರೀ
ನೀವ್ ಯಾರಿಗ್ ನೋಡಿಲ ಏನ್ರೀ.
ಯಾರಿಗಿ ನೋಡಿಲ್ ನೋಡ್ರಿ ನಾವು ಸುಮ್ಮನೆ ಮನೆಗ ಇರ್ತವ್ರಿ ನಾವು.
ಹ್ಮ್
ಹ್ಮ್,
ನೋಡ್ಕೊಂಡ್ ಬರ್ಬೇಕಿಲ್ರಿ ಅವ್ರಗೋಗ ಅವ್ರ ಇವರು ಸಿಗ್ತಿರ್ತಾರಾತಾಸ್ಕೊಂಡ್ ಬರ್ಬೇ್ರಿ
ನಮ ಇಂಟ್ರೆಸ್ಟ್ ಇಲ್ರ ಅವ್ರಿಗೆಲ್ಲ ಮೇಟ್
ಯಾರಿಗೂ ಇಂಟ್ರೆಸ್ಟ್ ಇದೆಲ್ಲ ಮತ್ ಬೇರೆಂಗ ಇರಲ್ಲ ರೀ ಎಷ್ಟು ಕಲ್ಬೇಕ್ರಿ ನಾವು
ತಟಸ ನೀವೇನ್ ಫುಲ್ ಟ್ಯಾಲೆಂಟ್ ಇದ್ದೀರಿ
ಏನಲ್ಲಿ ಡ್ಯಾನ್ಸ್ ಮಾಡ್ತೀನಿ ಅಂತೆ
ಹಾ ಟ್ಯಾಂಕ್ರ ಎಲ್ಲ ಮಾಡ್ತೀರಿ ಏನ್
ಹಾ ಎಲ್ಲಾ ಮಾಡ್ತೇನ್
ಹ್ಮ್
ನ್ ಮಾಡ್ತನ
ಆ ರೀ
ಏನಂದ್ರಿ
ಆರ್ಟ್ ಆಂಡ್ ಕ್ರಾಫ್ಟ ಹಲೋ
ಹಾ ರೀ
ಕ್ರಾಫ್ಟ ರೇ
ನಾ್ ಗೊತ್ತೀನಿಲ್ಲ ನಿಮ್ಗೆ ಗೊತ್ತಿಲ್ಲ
ಹಾ ರೀ
ನಿಮ್ಗ್ ಗೊತ್ತಿಲ್ಲ ಮಾಡು
ಫೋನ್ದಾಗ ನೋಡಿ ಮಾಡ್ಬೋದ್ರಿ
ಅದೇ ಅದೇ ಒಂದ ನೋಡ ಮಾಡ್ತನ್ ಮಂದೆ ಒಂದ್ ಎರಡ್ ಮಾಡಿದ್ದೇ ರ ಚಂದಾಗಿ ಅವ್ರಿ ನನ್ ಫ್ರೆಂಡ್ ಗಾಯ್ತ ಎ ಏಳು ತರ್ಬೇಕ ಹ್ಮ ಹ್ಮ್ ಮನೆ ಆತ
ಹ್ಮ್ ಅವ ಎಲ್ಲಾ ಪೇಪರ್ಸ್ ಎಲ್ಲ ಎಲ್ಲಿ ತಗೊಂಡ್ ಬರ್ತರಿ
ಅಂಗಡಿ ಇದ್ರೀ
ನೀವಾವತರನು
ಹ್ಮ ನಾನ್ ಯವ ತಗೊತೇನ್
ಹ್ಮ
ಇದೆಲ್ಲ ಸಿಂಪಲ್ ಸಿಂಪಲ್ ವಿಷಾರ ರೀ ಒಂದ ಸ್ವಪ ಚಿಕ್ ಚಿ ಏನಾರ ಟ್ರೈ ಮಾಡ್ಬೇಕ್ರಿ ಬರ್ತವ ನಿನ್ಪಿ
ಹ್ಮ್ ನಾವ್ ಸಣ್ಣವರ್ದಾಗ ಎಲ್ಲಾ ಮಾಡ್ತಿದ್ದೀವ್ರೀ ಸ್ಕೂಲ್ದಾಗ್ದಾಗ
ಬಲ್ ಪೇಪರ್ ತಗೊಂಡ್ ಮಾಡ್ಬೇಕ್ರಿ ಹಂಗೆ
ನಾವ್ ಇದ್ರಿ ಹಲಂದ ದಾರ ಇರ್ತ ಆತ ಒನ್ ಟ್ರೈ ಮಾಡ್ರಿ
ನಿಂದಾರ ರೀ ಅವ್ರೀ ಮನ್ಯಾಗ ನಾನೇ ಮಾಡಲ್ಲ
ಮರ್ಲಿಂತ ಏನಾರ ಮಾಡ್ಬೇಕ್ರೀ ಚಂದ ಕಾಣಸ್ತಾವ
ಅ
ಈ ಚ ಏನ ಅದು ಇದು ಏನಾರು ಮಾಡ್ಬೇಕ ಹ್ಮ್ ಮತ್ತ ಹಿಂಗ ಇದಿರಲ್ರಿ ಸಿಲ್ಕ್ ದಾರ
ಹ್ಮ್
ಅದ್ರಲಿಂತ ಈಗ ಹಸರು ಬಳಿ ಪಳ ಏನಿರ್ತವಲ್ರರಿ ಅದಕ್ ಸುತ್ತಿ ಸುತ್ತಿ ಸುತ್ತಿ ಡಿಸೈನ್ ಡಿಸೈನ್ ಬ್ಯಾಂಗಲ್ಸ್ ಮಾಡ್ಬೇಕ್ರೀ
ಸೋನ್ ಇಲ್ಲ ರೀ ನನ್ ಬಲ್ಲಿಿ
ಸ್ಟೋನ್ ತಗೊಂಬರ್ಬೇಕ್ರ ಸಿಗ್ತಾವ ಮತ್ತ ಇದ್ರಿ ಏನ್ರೀ ಅದು ಅದು ಬಳಿಲಿಂತ ಏನಾರ ಮನೆ ಹ್ಯಾಂಗ್ ಮಾಡೋದು ಡಿಸೈನ್ ಮಾಡ್ಬೇಕ್ರಿ ಚಲ ಗಾಣತ ಶ
ನೀ ಮಾಡ್ತರೇ
ನಾವು ಸಣ್ಣವ್ರ ಇದ ಮಾಡಿದೀವ್ರಿ ನೈನ್ತ್ ಟೆಂತ್ ಲಾಕ್ ಡೌನ್ ಟೈಮ್್ದಾಗ ಬ್ಯಾಂಗಲ್ಸ್ ಇಂದ ಹಿಂಗೆಲ್ಲ ಒಂಥರ ಟ್ರಯ್ಯಾಂಗಲ್ ತಥರ ಇಟ್ಟು ಡಿಸೈನ್ ಎಲ್ಲ ಮಾಡಿ. ಅದಕ್ಕ ಉಲಂದಾರ ಸುತ್ತಿ ಸುತ್ತಿ ಡಿಸೈನ್ ಮಾಡ್ತಿದ್ ಹ್ಮ್ ಅದೆಲ್ಲ ಸುತ್ತಿ ಸೆಂಟರ್ ಎಲ್ಲಾ ಒಂಥರ ಪೇಪರ್ಲಿಂತ ಫ್ಲವರ್ ಮಾಡಿ ಅಂಟಿಸಿ ಎಲ್ಲ. ಮಾಡ್ತಿ
ಉರಳಗ್ ಮಾಡ್
ಆ ರಿ
ಊರ್ ಒಳಗ್ ಮಾಡಕ್ತಿದ್ರಿ
ಎನ್ರಿ
ಊರ್ ಒಳಗ್ ಮಾಡಿಕ್ತದ್ರಿ
ಸ್ಕೂಲ್ ರಿ
ಹ್ಮ್
ಇಲ್ರಿ ಮನ್ಯಾಗ
ಏನ್ ಮಾಡ್ತಿದ್ರಿ.
ಹ್ಮ್ ಮನೆ
ಹ್ಮ್
ಹ್ಮ್ ಮತ್ತರಿ ಇನ್ನೊಂದ್ ಇದ ಆಯ್ತಂದ್ರೆ ಯದೂ ಏನೂ. ಬ್ಯಾನರ್ ಬತ್ತಿರಲ್ ರ್ರಿ
ಅದು ಕರಗಿಸಿ ಅದ್ರೊಳಗೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡಿ ಆಮೇಕ ಹಿಂಗ ಕೈಯಿ ನೀರ್ದ ಎದ್ದಿ ಅದ್ರೊಳಾಗ್ ಮೂರ್ ಫಿಂಗರ್ಸ್ ಹಿಂಗಿಟ್ಟು. ಹಿಂಗ ಕಟಿ ಹಚ್ಬೇಕ್ರಿ ಅದ್ ಹಿಂಗೆ ಕುಡುತದಂತ ಫ್ಲವರ್ ತರ ಕಾಣಸ್ತಾವಂತ.
ಹೌದೌದು ನೋಡನ್ರಿ ನಾನು.
ಹ್ಮ್ ಅದ್ ಚಂದ ಕಾಣಸ್ತದ್ರಿ ನಾ ಟ್ರೈ ಮಾಡಿದ್ದೇರಿ ಬಂದಿತ್ತು.
ಹೌದ್ರೀ
ಹ್ಮ್ ಕಲರ್ ಕಲರ್ ಮಿಕ್ಸ್ ಮಾಡ್ಬೇಕ್ರೀ ಅದ್ರೊಳಗ್
ಎನ್ ಕಲರ್ ಮಿಕ್ಸ್ ಮಾಡ್ತಾರಿ
ಹಾ ರೀ ಹಿಂಗ ಇರಲ್ರಿ ಕಲರ್ ಹಿಂಗ ಡ್ರಾಯಿಂಗ್ ಮಾಡೋ ಕಲರ್ ಇರಲ್ರರಿ ಅದು ಲಿಕ್ವಿಡ್ ತರ. ಹಿಂಗ ಗೆ ಡಬ್ಬಿದ ಬರಲ್ರಿ ಬ್ರಷ್ ತೊಂದ್ ಯೂಸ್ ಮಾಡ್ತ ಪೇಂಟ್ ಹ ಅದ್ರಿ ಪಿಂಕ್ ಕಲರ್ ಎಲ್ಲೋ. ಪಿಂಕ್ ಕಲರ್ಸ್ ಮಾಡ್ಬೇಕ್ರೀ ಇದನ್ ಕಾಣಿಸ್ತ
ಅದು ತರಸ್ಬೇಕೆನ್ರಿ
ಹ್ಮ್ ಅದು ಬೆಂಕಿದಾಗ ಬೆ ಬೆಂಕಿ ಕೆಳಗ್ ಇರ್ತದ್ ರೀ ಮ್ಯಾಗ್ ಒಂದು ಇದ್ರೊಳಗ್ರಿ ಒಂದು ಏನಾರ. ಗ್ಲಾಸ್ ಏನಾದಾರರು ತೊಗೊಂಡ್ರೊಳಗೆ ಹಾಕಿ ಕರಗಸ್ಬೇಕ್ರಿ ಆಮ್ಯಾಗ್ ಅದ್ ಕರಗಿದಾಗ ಕರ್ಗ ಟಮ್ಮಿಕ್ಕ ಇದೆ ಅದ ಕಲರ್ ಹಾಕ್ಬಡ್ರಿ ಆಮೇ ಕರಿಗಳ ಸ್ವಲ್ಪ ನೀರ್ದಾಗ ಕೈ ಎದ್ದಿ ಹಿಂಗ ಮೂರ್ ಬೊಟ್ಟದ್ರು ಹಾಕಿ ಏನಾರ ಒಂದ ಕಟ್ಗಿ ತೊಗಬಿಕ್ರಿ ಒಣಗಿದ್ದು.
ಹ್ಮ್
ಅದೇನಾರ ಒಂದು ಬೊಕ್ಕೆತ ಆರಾಮ್ ಮಾಡ್ಬೋದ್ರಿ, ಹ್ಮ್
ಹ್ಮ್
ಅದಕ್ ಟ್ರೈ ಮಾಡ್ರಿ
ಮಾಡ ನ
ಹ್ಮ್
ನಾನ ಗೊತ್ತಲ್ತಿತ್ತವ್ರಿ ಲೋ
ಹಲೋ ಹಲೋ
ಹ ಮಂಡಾರ್ ಎಲ್ ಸಿಕ್ತವ್ರೀ
ಅಂಗಡ ಸಿಕ್ತಾವ್ರಿ ಐದ್ ರೂಪಾಯಿ ಇಲ್ಲ ಹತ್ ರೂಪಾಯಕ್
ಹ್ಮ್
ಹ್ಮ್
ಹ್ಮ
ಮತ್ತಾರೆ ಹಲೋ
ಹ್ಮ್
ಮಕ್ಕ
ಹೇಳ್ರಿ
ಹೇಳ್ಬೇಕ್ರೀ ನೀ ಮತ್ತ ಇನೊಂದ ಅದಲ್ರಿ ಅದ ಪೇಂಟಿಂಗ್ ಇರ್ತದಲ್ರಿ ಪೇಂಟಿಂಗ್ ದಾರದೊಳಗ ಎದ್ದ ಗೇಶಂದ ಮತ್ತ ಬುಕ್ನಾಗ ಇಟ್ಟು ಬುಕ್ ಮುಚ್ಚಿ ಹೇಳಿತಾರಲ್ರಿ
ಅವ ಏನ್ ಬರಲ್ಲರಿ ಎಲ್ಲಾ ಮಾಡ್ ನೋಡಿ ಅವ ಎಸ್ ರೋಗಷ್ಟ್ರವಿ ಬರಲ್ಲರಿೀ
ರಿ ಅಯ್ಯ ಬಂದಿದ್ದೇರಿೀ ನಮ್ಮ
ಫ್ಲವ ಎಲ್ಲ ಫ್ಲವರ್ ಎಲ್ಲ ಆ ಒಂದ ಥ್ರೆಡ್ ಹೇಳಿದ್ರೆ ಒಂಥರಾ ಡಿಸೈನ್ ಆಗಿ ಬರ್ತೆ ಡಿಸೈನ್ ಎಲ್ಲ ರೀ ಫ್ಲವರ್ ಬ ಹೇಳ್ರಿ ನೀವೇ ಹೇಳ್ರಿ ನೀ ಮಾತಾಡಲ್ಲ ರೀ
ಚಾಕರಿ
ಹೇಬೇಕಾದ್ರ ನಡಬಕ್ ನಡಕ್ ನೀವು ಮಾತಾ
ಹಾ ಸಾರಿ ಸಾರಿ ಅು
ಇಕತ್ತೇನ್ೀ ಬರಲ್ಲ ಟ್ರೈ ಮಾಡಿದ್ರಿ ಮೂರ್ನಾಡ್ ಸಲ ಅಂತ ಹೇಳಿ ಇಂದವ್ರರಿಗೆ ಬರ್ತಾರಂತೆರಿ
ಸರಿ ತೋರಿ ಮತ್ತ ಸಿಗಮ್ಮಿ ಅವಾಗಾರ
ಹ್ಮ್
ಇಡಾಮರಿ
ಹ್ಮ್